ಹಲೋ ಹಾಂ ಮಾಡ ಹಾ ಆಯ್ತು ಮಂಜುಳ ನಿಮ್ದು ಆಯ್ತಾ.
ಹ್ಮ್ ನಂದು ಆಯ್ತು ನೋಡ ಮಾಡ್ದೇ ಇವಾಗ. ಈಗ ನಮ್ ಫ್ರೆಂಡ್ ಫೋನ್ ಮಾಡಿದ್ಲ.
ಹಾ.
ಯ ಕಿ ಏನೋ ವರ್ಮಾಲಕ್ಷ್ಮಿ ಪೂಜೆ ಮಾಡ್ತಳ ಅಂತೆ ಅದಕ್ಕೆ ನೀನ್ ಹೆಂಗ್ ಮಾಡ್ತೀ ಅಂತ ಅಂದ್ಲು ಅದನ್ನೇ ಹೇಳ್ತ ನೀನ್ ಮಾಡ್ತೀಯಾ ಹೊಸ ವರ್ಷ ವರಹಲಕ್ಷ್ಮಿ
ಆ ಇಲ್ಲ ಮನೆ ಸುಮ್ಮನೆ ಮಾಮೂಲಿ ಫೋಟೋಕ್ಕ ಮಾಡಿಬಿಡ್ತೇನಿ ನಾನು ಅಂತಲ್ಲ ಏನ್ ಕೊಂಡಿಲ್ಲ ನಾನು
ಹೌದಾ ಇಲ್ಲ ನನ್ ಮಾಡ್ತೀನಿ ನೋಡ ಅವರು ಮಾಲಕ್ಷ್ಮೀದ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಒಂದು ಮುಂಚೆ ಹೂವು ಮತ್ತೆ ಇದು ಬಾಳೆ ಗೋನೆ ಎಲ್ಲಿ ಎಲ್ಲ ತಂದು ಕಾಂಬುಡಾಗ ಎಲೆ ಅವೆಲ್ಲಾ ತಂದಿಟ್ಕೊಂಡೆ ಹ್ಮ್ ಹಣ್ಣುಗಳು ಐತರದ ಹಣ್ಣುಗಳು ಬಳೆಹೊಡಕ್ಕೆ ಸಮಾನು ಒಟ್ಟು ದೇವರಿಗೆಲ್ಲ ಏನೇನ್ ಬೇಕು ಎಲ್ಲ ಒಂದಿನ ಮುಂಚೆ ರೆಡಿ ಮಾಡಿಕೊಂಡು ಬಿಡುತ್ತೇನೆ ನಾನು ರೆಡಿ ಮಾಡ್ತನನ್ ಹಾ ಬ್ಲೌಸ್ ಪೀಸ್ ಸೀರೆ ಆದದ್ರ ಸೀರೆ ನ ಸಕ್ಬರಲ್ ಸಾಕೆ ಬರಲ್ಲ ನೋಡು ಎಷ್ಟು ವರ್ಷ ಮಾಡ್ತೀನಿ, ಸೀರೆ ಉಡ್ಸಕ್ ಬರಲ್ಲ ನನಗೆ
ಅದು ಹೀಗೇನು ಫೋನಲ್ಲಿ ನೋಡಿಸಬಹುದು ಜಾವಲ್ಲ
ಆದ್ರ ಹ ಉಡ್ಸಕೆ ಬರಲ್ಲ ಮತ್ತ ಅಂದ್ರೆ ನಾನ ಏನ್ ಮಾಡೀಂದ ಒಂದು ಸಣ್ಣದ ರೇಷ್ಮೆದ ಬ್ಲೌಸ್ ಪೀಸ್ ಬರ್ತಾವಲ್ಲ ಬ್ಲೌಸ್ ಪೀಸಲ್ಲಿ ಲಂಗ ಹೊಡೆದು ಬಿಟ್ಟಿನಿ ಹ್ಮ್ ಲಂಗ ಒಲ್ದ ಬಿಟ್ಟೀ ಒಲದಿಂಗ ಕೊಡುಕ್ಕ ಕಟ್ಟಿ ಮೇಲೆ ಚಂಪು ಅಂದ್ ಬೇಸ ನೀರ್ರಿಗೆ ನೀರಿಗೆ ನೀರಿಗೆ ಇಟ್ಟು ಅಲ್ದಿನಲ್ಲ ಎಷ್ಟ್ ಚೆನ್ನ್ ಕಾಣಿಸತತೆ
ಕಾಣ್ತತ್ತ ಹ್ಮ ಇನ್ನೇನ್ ಅದಾದ್ರೂ ಚೆನ್ನಾಗಿರ್ತೆೇ ತೋಳ ಹ್ಮ್
ಅದನ್ನ ಹೊಲ್ದ್ ಬಿಟ್ಟಿನಿ ಅದನ್ನು ಹಾಕಿ ಆ ಮ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಲ್ಲ ಟೇಬಲ್ ಮೇಲೆ ಇಟ್ಬಿಡ್ತೀನಿ ಟೇಬಲ್ ಮೇಲೆ ಎಲ್ಲ ಒಂದು ಶಲ್ ಇರ್ತದೆ ರ್ಮ ಇದ ಇದ್ದಂ ಶಾಲ ಇರ್ತವಲ್ಲ ಅದನ್ನ ಹಾಕಿ ಅದ್ರ ಮೇಲೆ ಒಂದ್ ಮಣಿ ಇ ಇಟ್ಟು ರಂಗೋಲಿ ಹಾಕಿ ಚೊಂಬಿಟ್ಟು ಎಲ್ಲ ಕಳ್ಸ ಎಲ್ಲಾ ತುಂಬಿ ಅಶ್ಣ ಕೊಂಬು ಎಲ್ಲ ಕಟ್ಟ ಮತ್ತೆ ಕಂಕಣ ಕಾತಿನನ ಕಳ್ಸ ತುಂಬಿರ್ತೀವಲ್ಲ ಕಳ್ಸಕೊಂಡು ಮತ್ತೆ ದೇವರು ಬಂದು ಕನಕನ ಕಟ್ಟಿ ಮತ್ತೆ ಮತ್ತೆ ಸಣ್ಣ ಐದು ಬಳೆ ತಂದಿರ್ತನಿ ಹಸರು ಬಳೆ ಹ್ಮ ಅವು ಹಸರು ಬಳೆ ಕಟ್ಟ ಬಟ್ಟಿ ಮತ್ತೆ ಉಡಕಿ ಸಾಮಾನ ಎಲ್ಲ ಒಂದು ಪತ್ಲಾ ಅಂತ ಸಿಕ್ತತಲ್ಲ ಬಟ್ಟೆ ಹ್ಮ್ ತಳ್ಳಿ ಹ್ಮ ಅದ್ರಾಗೆಲ್ಲ ಹುಡುಕಿ ಸಾಮಾನ ಎಲ್ಲಾ ಹಾ ಬಿಳಿಯದ್ ಬಟ್ಟಿರ್ತದ ನ ಹ್ಮ್ ತೂತು ತೂತಿ ಇರ್ತತ್ತಲ್ಲ ಅದಾಗ್ಲ ಗಾಜಿಹೊತ್ತು ಇದ್ದಂಗೆ ಇರುತ್ತದೆ
ಹಂಗೌದ
ಹಾ ಆಯ್ತ ಅದ್ರಾಗ ಎಲ್ಲಾ ಕಟ್ಟಿಬ ಬಿಡೋದು ಉಡಕಿ ಸಾಮಾನು ಎರಡ್ ಕೊಬ್ಬರಿ ಉುತ್ತುತ್ತಿ ಅವ ಎಲ್ಲ ಉಡುಕಿ ಸಾಮಾನುಗಳೆಲ್ಲ ಹಾಗೆ ಕಟ್ಟಿಟ್ಟು ಬಿಡ ದೇವ್ರ ಬಗಲಿಗೆ
ಇಟದ ಹ ಹೌದಾಳ ಹ್ಮ್
ಎಲ್ಲ ಹೂವಿನಾರಿದ್ರೆ ಒಂದು ಸಣ್ಣ ತುಳಿನರ ಹಾಕಿ
ಹ್ಮ್
ಮತ್ತೆ ಮಕರ ಅಂಬ ಇರ್ತದಲ್ಲ ಅದಕ್ಕೆಲ್ಲಾ ವೇಸ್ಟ್ ನೀಟಾಗಿ ತೊಳೆದು ಕಾಡಗೆಿಂದ ಹಚ್ಚಿ ಲಿಪ್ಟಿಕ್ ಹಚ್ಚಿ ಅದೆಲ್ಲ ಮಾಡ್ತೀನಿ ಹ್ಮ್ ಅದೆಲ್ಲ ಮಾಡಿದ್ರೆ ಕಾಡಿಗೆ ಚಲಿಫ್ಟಿ ಕಚ್ಚಿ ಅವೆಲ್ಲ ಸ ಚೆನ್ನಾಗ್ ಕಾಣ್ತತ್ ಮಕ್ಕ ಒಂಥರ ಲಕ್ಷಣ
ಎಲ್ಲಾಕ
ಹ್ಮ ಹಾಕಿ ಎಲ್ಲಾ ಬಂಗಾರವ ಇಲ್ಲ ಅವೇ ಕೊಂಡ್ಕೊಂಡ ಆರ್ಟಿಫಿಷಿಯಲ್ ಹ್ಮ್ ಹಾಕಬಡದೆಲ್ಲ ಹಾಕಿ ಹ್ಮ್ ಹ್ಮ್ ತಗೆಲ್ಲ ಮಾಡಿ ಐ ತರದನ್ನ ಇಟ್ಟು ಹಣ್ಣುಗಳು ಮತ್ತೆ ಇದು ಹ್ಮ್ ಮತ್ತ ಇದು ಮಾಡದು ಹ್ಮ್ ಪ್ರಸದಕ್ ಹೋಳ್ಿಗೆ ಮಾಡ್ತೀನಿ ಹೋಳ್ಗೆ ಆದ್ರೆ ಹೋಳ್ಗೆ ಮಾಡ ನಿನ್ನ ಇದು ಕಡಲೆಬೇಳೆ ಹಾಕಿ ಪಾಯಸ ಮಾಡ್ತೀವಿ ಹುಗ್ಗಿ ಮಾಡ್ದಾಗ ಮಾಡ್ಬಿಡ್ತೀವಿ ಹ್ಮ್ ಹ್ಮ ಪ್ರತಿ ಸಾರಿ ಹೋಳ್ಗೆ ಮಾಡಿಲ್ಲ ಹ ಏನ್ ಹಂಗೇನಿಲ್ಲ ನೋಡಮ್ಮ ಪಂಚಾಮೃತ ಮಾಡ್ತೀನಿ
ಹ್ಮ್
ಹಾ ಮತ್ತೆ ಇದನ್ನ ಉಗ್ಗಿ ಮಾಡ್ಬಿಡ್ ಇಡ್ತೀನಿ ನೋ ಅಷ್ಟೇ ದ ಬದ್ನೇಕಾಯಿ ಪಲ್ಯ ಹೋಳ್ಗೆ ಮಾಡಿದ್ರೆ ಬದ್ನೆೇಕಾಯಿ ಪಲ್ಯ ಹೋಳ್ಲ್ಲ ಒ ಪ್ಲೇಟ್ ನ ಮುಂದೆ ಇಟ್ಟ ಬಿಡತ್ವಿ ಹ್ಮ ಇಲ್ಲ ಅಂದ್ರೆ ಬೇರೆ ಪಾಯಸ ಸೇಸರು ಬೇಳೆ ಕಡ್ಲೆಬೇಳೆ ಹಾಕಿ ಪಾಯಸ ಮಾಡ್ಬಿಡತನ ಹುಗ್ಗಿ ಮಾಡ್ತಾರಲ್ಲ
ಹೌದು ಇಲ್ಲಿ ಮೇನು ಮೊಸರನ್ನ ಮೇನು ಮೊಸರನ್ನ ಚಿತ್ರಾನ್ನ ಒಡೆ ಮಾಡ್ತಾರ ಹೋಳ್ಗೆ ಮಾಡ್ತಾರ ಮತ್ತೆ ಸ್ವೀಟ್ ಪೊಂಗಲ್ ಮಾಡ್ತಾರ ಹ್ಮ ಎಲ್ ಎಲ್ಲಾ ತರ ಮಾಡಿ ಐದ್ ತರ ಇಡ್ತಾರ ಇಲ್ಲಿ ಹ್ಮ್ ಅಂದ್ರ ಇನ್ನು ಬದ್ನೆೇಕಾಯಿ ಸಾರು ಇಂಥವೆಲ್ಲ ಏನ್ ಇಡಕಲ್ಲ ಅನ್ನ ಹುಳಿನ್ನ ಇಂಥೇಏನ್ ಇಡೋದಿಲ್ಲ ಹ್ಮ ಹ್ಮ ಇಡೋದಿಲ್ಲ ಹಾ ಹ ಅವನ ಎಲ್ಲ
ಹಾಕಂಗ ಮಾಡ್ತಾರ ಶಶಿ ಅಶಶ ನಮ್ದ್ ಅನುಕೂಲ್ ಇರೋರು ಮಾಡ್ತಾರ ಅನುಕೂಲ್ ಇಲ್ದವ್ರರು ಹ ಮತ್ತೆ ಒಂದಿಷ್ಟ ಪಾಯಸ ಕಡಲೆಬೇಳೆ ಉಊರವ್ ಹಾಕಿ ಪಾಯಸ ಮಾಡಿ ಇರ್ತಾರೆ ಹೆಂಗ ಮಾಡಿದ್ರು ಅಯಮ್ಮಗ ಕಸ ಕಸ ಕಸ್ರಪಾತನು ಮಾಡ್ಬಹುದು ಹೆಂಗೆ ಮಾಡ್ಲಿ ಪ್ರೀತಿಯಿಂದ ಒಂದ್ ಸ್ವಲ್ಪ ಮಾಡಿದ್ರೆ ದೇವ್ರಿಗೆ ಮನಸ್ಸಿಂದ ಮಾಡಿದ್ರೆ ನಾವ್ ಏನಿಟ್್ರರು ಆಯಾಮ ಸ್ವೀಕರಿಸ್ತಾ
ಹೌದೌದು ಹ್ಮ್ ನಮ್ದು ಒಳ್ಳೆ ಮನ್ಸಿ ಇರ್ಬು
ಮನ್ಸ ಒಳ್ಳೆ ಮನ್ಸಿಂದ ಶ್ರದ್ಧೆಯಿಂದ ನೀಟಾಗಿ ಮಾಡಿದ್ರೆ ಅಯ್ಯಮ್ಮ ನೀನ್ ಏನ ಒ ಸ್ವಲ್ಪ ಬೆಲ್ಲ ಅನ್ನ ಇಡು
ಇನ ಹಾ ಹೌದು ಅಣ್ಣ ಬರ ಅಷ್ಟ ಅಣ್ಣ ಕೊಡು ಸಾಕು ಫಲ ಅಷ್ಟೆ ಎರಡು ಬಾಳೆಹಣ್ಣೆಡು ಬ್ಯಾಡ ಅಂಬದಿಲ್ಲ ಹಾ ಸ್ವೀಕರ್ ರ ಹೌದು
ಇದ್ದಂಗ ವ ನೋಡಪ್ಪಾ ಕೊಡೋರು ಬ್ಲೌಸ್ ಪೀಸು ಹಣ್ಣು ಎಲೆ ಅಡಿಕೆ ಬಳೆಗಳು ಎಲ್ಲಾ ಕೊಡ್ತಾರ ನಾನು ಹಂಗೆ ಕೊಟ್ಕೊಂಡ್ ಬಂದೆ ಒಂದೊಂದ್ಸ ಸಾರಿ ಇಲ್ ನ ಏಳ್ ಅಡಿಕ ಹಣ್ಣು ಕೊಟ್ಬಿಡ್ತನಿ ಒಂದ್ಸವಲ್ಪ ಬ್ಲೌಸ್ ಪೀಸು ಎಲೆ ಅಡಿಕೆಣ್ಣ ಮತ್ತೆಂದ್ ಐದ ಐದು ಬಳೆ ಕೊಡ್ತೀನಿ ಹೆಂಗಂದ್ರ ಹಂಗದ್ ಹೆಂಗಂಗ ಅನುಕೂಲ ಮಾಡಕೊಡ್ತಾಳ ಹಂಗಂಗ
ಹೌದ ಅವಳು ಹ್ಮ್ ಹ್ಮ್ ಅದೇ ಅಲ್ಲ
ಕೊಡ್ತೀನಿ ಅಂದ್ರೆ ವರ್ಷ ವರ್ಷ ಮಾಡ್ತನಿ ಈ ವರ್ಷ ಮಾಡ್ದಗ ಕರೀತೀನಿ ಬಾ ಶಶಿ ಹ್ಮ್ ಬಾ ಹ ಅಶನಮ ತಗೊಂಡು ಹೋಗಂತ ಮತ್ತೆ ಬಾಯಿ ಸರಿ ಕರಿತೀನಿ ಜಯಪ್ರಧಾ ನೀನು ಬರ್ರಿ ಹ್ಮ್ ಸಾಯಂಕಾಲ ಎಲ್ಲ ಬೆಳಿಗ್ ಮಾಡ್ತೀನಲ್ಲ
ಹ್ಮ್ ಬೆಳಿಗ್ಗೆ ಮಾ ಮುಗಿಸಬಿಡು ಸಾಯಂಕಾಲ ಮುತ್ತೈದ್ರಿಗೆ ಹರ್ಶ್ನ ಕುಂಕುಮ ಕೊಟ್ರೆ ಆಯ್ತು. ಹ್ಮ ಹೌದು ಹ್ಮ್ ಹ್ಮ್ ಹೌದು. ಹ್ಮ್ ಸರಿ ಆಯ್ತು ಹ್ಮ್ ನಿಲ್ಲು. ಇನ್ನು ನಮ್ಮ್ ಫ್ರೆಂಡ್ ಅವರು ಇನ್ನಾರ್ ಮನೆ ದೀಪದ ದಂತ ಪೂಜೆ ಮಾಡ್ತಾರೆ. ಮಣೆ ದೀಪ ವರ್ಣ ಅಂತ ಮಣೆ ದೀಪವರ್ಣ ಅಂತ ಅ ದು ಒಂಬತ್ತು ವಾರ ಮಾಡ್ಬೇಕು ಶುಕ್ರವಾರ ಒಂಬತ್ತು ಶುಕ್ರವಾರ ಒಂಬತ್ತು ಕಲರ್ ಹೂವ ಇಡ್ಬೇಕು. ಲಕ್ಷ್ಮಿಗೆ ಮನೆ ದೀಪ ಓಡ್ಣ ಅಂದ್ರ ಲಕ್ಷ್ಮೀನೇ.
ತದ ಅದು?
ಹಂ ಲಕ್ಷ್ಮಿ ಪೋಟೆ ಇಟ್ಟೇನೆ ಪೂಜೆ ಮಾಡ್ಕೋಬೇಕು ದಿನಾ. ವಾರ್ವಾರ ಮಾಡ್ಬೇಕು. ಹ್ಮ ಕಾಯಿ ತುಂಬದೇ ಆ ತುಂಬಿ ಫೋಟೋ ಇಟ್ ಟು ನೀನ್ ಒಂಬತ್ ಕಲರ್ ಇವಾಗ ಶಾವಂತಿಗ್ ಹೂದಾಗ ಐದ್ ಕಲರ್ ಬರ್ತಾವಲ್ಲ ಐದ್ ಕಲರ್ ಅಂಗಿಡೆದು ನಮಸ್ ಸಿಗ್ಲಿಲ್ಲ ಅಂದ್ರ ಹಾ ಹಾ ಹಾ ಒಟ್ಟ್ ಟ್ಟು ಒಂಬತ್ ಕಲರ್ ಹೂವ ಒಂಬತ್ತು ಹೂವ ಇಟ್ಟು ಪೂಜೆ ಮಾಡ್ಕೋಬೇಕು ಒಂಬತ್ತು ಅ ಅಲ್ಲಿ ಎಂಟು ವಾರ ಮಾಡ್ಕೊಂಡು ಒಂಬತ್ತನೇ ವಾರ ಮುತ್ತೈದ್ನೆಲ್ಲ ಕರ್ದು ಅವತ್ತು ಮಣೆ ದೀಪದ್ದು ಬುಕ್ ಇರ್ತತೆ ಮನೆ ದೀಪದ್ದು ಒಂಬತ್ ಸರ್ತಿ ಓದ್ಬೇಕು.
ಏನ್ ಬು ಬುಕುದೆಸರ್ ಏನು?
ಮನೆ ದೀಪ ವರ್ಣ ಅಂತ ಬುಕ್ಕು ಸಿಕ್ತತೆ.
ಮಣಿದೀಪ ವರ್ಣ ಹಾ ಹಾ ಹಾ.
ಅದು ಅದ್ರದ್ದು ಇರ್ತತಿ ಆ ಮೂವಾರ್ದು ಎಲ್ಲಾ ಅದು ಒಂಬತ್ ಸತಿ ಓದ್ಬೇಕು. ಅದು ಹ್ಮ್ ಒಂಬತ್ ಸತಿ. ಹ ಬುಕ್ ಅಂದ್ರ ಇರ್ತಾವತ ಅದು ಅಮ್ಮು ಅಮ್ಮಂದ್ ಅಷ್ಟೇ ಒಂಬತ್ ಇರ್ತ ರ್ತಾವ ಅದು ಓದವು ಹ್ಮ್ ಅವೆಲ್ಲಾ ಒಂಬತ್ತು ಹ್ಮ್ ಇಲ್ಲ ಎಂದ್ರ ನೀನು ವಾರ ವಾರ ಪೂಜೆ ಮಾಡಿರ್ತ ಅಲ್ಲ ನೀನ್ ಒಬ್ಬಾಕ್ಕೆ ಓದ್ತಿ ಆ ಲಾಸ್ಟ್ ವರೆಗೆ ಎಲ್ಲಾರನ್ನ ಕರೆದಿರ್ತಾರೆ ಎಲ್ಲಾರ್ತಕ ಬುಕ್ ಎಲ್ಲರ್ಗ ಬುಕ್ ಕೊಡೋದು ಬುಕ್ ಕ್ ಜಾಸ್ತಿ ತಂದಿಟ್ಕೊಂಬದು ಆ ಎಲ್ಲರ್ಗೆ ಕೊಟ್ರೆ ಕನ್ನಡ ಬೇಕಂದ್ರೆ ಕನ್ನಡ ತೆಲುಗು ಬೇಕಂದ್ರೆ ತೆಲುಗು ಇರ್ತತೆ. ಆ ಎಲ್ಲಾರ ಎಲ್ಲಾರ ಕೂಟನ ಓದಿಸ್ಬೇಕ್ ಅದು.
ಜನನ್ ಕರಿಬೋದು.
ಹ್ಮ ನಮ್ಮಿಷ್ಟ ಐದ್ ಜನ ಕರಿಬೋದು ಒಂಬತ್ತು ಜನ ಕರಿಬೋದು ನಮ್ ಇಷ್ಟ ಜಾಸ್ತಿ ಅನ್ನ ಕರಿಬೋದು ಹಾ ಅದ, ಬೇಷ ಪೂಜೆೆಗೆ ಬೇಷ್ ಅಲಂಕಾರ ಮಾಡಿ ಒಂಬತ್ತರ ಹೂವು ಇಟ್ ಟ್ಟು ನೈವೇದ್ಯ ಇಟ್ಟು ಎಲ್ಲ ನೈವೇದ್ಯ ಕೂಡ ನಮ್ಮಿಷ್ಟ ಅದು. ಹ್ಮ ಐದ್ ತರಾನೆ ಇಡು ನೀನು ಎಷ್ಟು ತ ನ ಇಡು ನೈವೇದ್ಯ ಮಾಡಿ ಅದು ಎಲ್ಲ ಆದ್ ಪೂಜೆ ಮಾಡಿದ್ಮೇಲೆ ಮನೆ ದೀಪರ್ನ್ನ ದೊಂಬಸತಿ ಓದಿ ಆಗ ಮತ್ತೆ ಮಂಗಳಾರ ಮಾಡಿ ಅವಾಗ ಊಟಕ್ಕೆ ಲಾಸ್ಟ್ ವಾರ ಎಲ್ಲರಿಗ ಕರೆದು ಊಟ ಇಡೋದು. ಆವತ್ತು ಹ್ಮ್ ಚೆನ್ನಾಗಿ ಇರ್ತತಿ ಮಾಡ್ಕೊಳ್ರಿ ಅಂತ ತ ಯೋಳ್ತಾರೆ ನಮ್ಮ ಫ್ರೆಂಡೊರು.
ಹೌದೇಳು ಯಾವ ದೇವ್ರು ಲಕ್ಷ್ಮೀನ ಅದು ಕೂಡ
ಹ್ಮ್ ಲಕ್ಷ್ಮಿನೇ ಹ್ಮ್ ಲಕ್ಷ್ಮಿ ಅಂದ್ರ ಮನೆದೇಪರ್ ಫೋಟೋ ಸಿಗ್ತತ್ತು ಮತ್ ಲಕ್ಷ್ಮಿಗೆ ಮಾಡೋದು ಇನ್ನೊಂದ್ಸತಿ ಕೇಳ್ಕೊಂತೀನಿ ಹ್ಮ್ ನಾನು ಲಕ್ಷ್ಮೀ ಪೋಟಾನೇ ಹೋಳ ಲಕ್ಷ್ಮೀ ಪೋಟಾನೆ ಹ್ಮ್ ಅದೇ ಅವ್ರು ಆಂಧ್ರದ್ದವರು ಚೆನ್ನಾಗ್ ಮಾಡ್ತಾರೆ ಕರ ಪೂಜೆ ಹ್ಮ್
ಹೌದೌದು ನೋಡ್ ಪೂಜೆ ಅಂತ ಳ್ತದೆ ಇಲ್ಲಿ ನನ್ನ ಎದರಿಗ ತುಂಬಿದ್ದ್ ಆಕಳ ಬಂತ ನೋಡಿ ಹೊಟ್ಟೆಲ್ಲ ಐತೆ ಅದು ಮರಿ
ನೋಡ ನೋಡ
ಕರೆಕ್ಟ್ ಮುಂದೆಾಗ ಹಂಗ್ ಬರ್ತೈತ್ ನೋಡ್ ನಡ್ಕ ಅಂತ
ಲಕ್ಷ್ಮೀ ದೇವ್
ಇಷ್ಟ ಹೊತ್ನಾಗ ಎಲ್ಲಿ ಬರ್ಬೋ ಕೇೇಳ್ಮತ್ ಆಗವ ನಿನಗ ಹ ಅದು ಮತ್ತೆ ಹೊಟ್ಟೇೆಯಲ್ಲಿ ಇದ್ದಿದ್ದಾಕ್ಲ ಕಟ್ಟಂಗೆ ನಡ್ಕ ಅನ್ ಬರಕತತಿ ನಾನ ಅದೇ ಲಕ್ಷ್ಮಿ ಅಂತ ಹೇಳ್ತದೆ ಪೂಜೆದು
ಹ್ಮ ಪೂಜೆ ಅದ ಅದೇ ಲಕ್ಷ್ಮೀ ದೇವ ಮಾತಾಡ್ತಾ ಇದಿವವಿ ಇವತ್ತು ಹ ಬಂದ್ಲವು ಅದೇ ಮತ್ತೆ ಮುಕ
ಚಾನಕ
ದ ಮುಕ್ಕೋಟಿ ದೇವತೆಗಳೆಲ್ಲಾ ಇರ್ತತೆ ಹಾ ಆಕ್ಳದಾಗ ಹಾ ಮುಕ್ಕೋಟಿ ದೇವತೆಗಳು ಅಯ್ಯೋ ನಿಮ್ ಮನಗ್ ಬಂದಂಗ ನೀನ್ ಪೂಜೆ ಮಾಡಿಲ್ಲ ಇವತ್ತು ಹಾ ಹ ಹಾ ಅದೃಷ್ಟ ಮ ಬಾಳ ಅದಕ್ಕ ಪೂಜೆಗಳು ಮಾ ಹಾ ನೋಡಮ್ಮ
ಹ್ಮ್ ಹ್ಮ್ ಇದಾ ಅನ್ಕೋತದ ಪಾಪ ಹ್ಮ ಇವಾಗ ಬಂದದ ನಾನ ಅದನ್ನ ಹೇಳ್ ತದನಿ ನಡಕಾ ಅಂತ ಬರದದದು ಹೊಟ್ಟೆಲ್ಲ ಐತೆ ತುಂಬೆತ ಮರಿ ನನ್ ಕಾಂತ ಕರೆಕ್ಟ್ ಬಂತು ನ ಇಲ್ಲಿ ನಾನ ಮ್ಯಾಲ ಇದ್ದೀನಿ ಮೇಾಲ ಇದ ದಿನ ಅದ ಅದು ಹೋಯ್ತದಂಗ ಹ್ಮ್ ಒಟ್ಟು ಮೊನ್ನ ಮನೆ ಗೇಡ್ ತಕ್ ಲ್ಲಿಂದ ಬಂತು ಹ್ಮ್
ನೋಡು ಹ್ಮ್ ಅದೇ ಅಲ್ಲ ಸ್ವಲ್ಪ ಏನಾದ್ರು ಲಾಸ್ಟ್ಗ ಏನು ಇಲ್ಲಾಂದ್ರ ಬೆಲ್ಲ ಇಟ್ಟ ಟ್ಟು ಕೂಡ ಕಳಸ್ಬೋದು ಹ್ಮ್ ಬೆಲ್ಲ ಆಗ್ಲಿ ಸ್ವಲ್ಪ ಅಕ್ಕಿ ಆಗ್ಲಿ
ಇಳೋದು ಜಲ್ದಿ ಹೋಗಿದ್ರೆ ಸಿಕ್ಕತಿತ್ ನಾನ ಈಗ ಬೇ ಸಿಕ್ತ ನೋಡ್ಕ ಅಂತ ನ್ಗಳು ಏ ಖುಷ ಖುಷಿಬಿ ನನಗೆ ಲಕ್ಷ್ಮಿಂದ ಮಾತಾತಿದ್ ಬಂತಲ್ಲ ಕಾಣಿಸ ಕಂಡ್ರೆ ಕೂಡ ಅಷ್ಟು ಅದೃಷ್ಟ ಅಲ್ಲ ಮತ್ತೆ ಕರೆಕ್ಟ್ ಮಾತ್ರ ತಡ್ಲಿಕ್ಕೆ ಆಕ್ಳ ಬ ಕಾಣಸಿದ್ರೆ ಹಾ ಮತ್ತೆ ಹ್ಮ್ ಸರಿ ಎಏಳ್ ಸೇಷಿ ಎಲ್ಲ ಹ್ಮ್ ಸರಿ ಹ್ಮ
ಹಾಂ ಸರಿ ಹಾಂ ಹ